ಏನ್ ಮಾಡತ ಸದಮ್ಮೇ
ಹಲೋ ಏನ್ ಮಾಡ್ತಾ ಇದ್ದಕ್ಕ ಹ್ಮ್ ಕೆಲ್ಸ್ತದ
ಇದ್ದಾನೆಮಾ ಮನೆಯಾವ
ಊಟ
ಆಯ್ತು ನಿಮ್ದ
ಆಯ್ತು ಏನ್ ಮಾಡಿದ್ದೆ
ಸೊಪ್ಪಸಾರ
ಸೊಪ್ಪಸಾರು
ಹುಡುಗರಿಗೆ ವಾಂಗೀಬಾತ್
ಹ್ಮ್ ನಮ್ಮ ಮಾವ ಎಲ್ಲಿಗೆ ಹೋಗನೇ
ಅವ್ನೆ ನಿಮ್ಮ ಮಾವ ಕೆಳಗವ್ನೆ ಫೋನ್ ನೋಡ್ತವನೇ ಮ್ಯಾಗ ಒಂದು ಹಾಕಿ ಹೇಳ್ತೀನಿ ಪಟ್ಟಂತ ಅಪ್ಪಯ್ಯ
ಮೀಸ್ ಕೇಳ್ಕೊತನ್ ಮಾತ ಕೇಳ್ತಾಳ ಅವ್ರ ಹೇಳ್ತರೋದು
ಹ್ಮ ಹ್ಮ ಯಾರಾರ
ಒಂದ ನಾನು
ಹ್ಮ ಹ್ಮ ಹ ಕೆಲಸಕ್ಕೆ ಹೋಗಲ್ವಾ
ಹ್ಮ್ ಹೋದ್ ಹ್ಮ ಹೋದ್ಲಕ್ಕ
ನೀವೇನ್ ಮಾಡಿರಿ ಅಡುಗೆ ಅಡಗೆ
ಹ್ಮ್ ಟೊಮೊಟೊ ಗೊಜ್ಜು ಅನ್ನ ಟೊಮೊಟೊ ಗೊಜ್ಜು ಅನ್ನ ಅಕ್ಕ
ಕೇಳಿಸ್ತೋ ಅಂದ್ರೆ ಎಲ್ಲಾ ಆಯ್ತು ಆಯ್ತ
ಹು ಆಯ್ತು ಅಪ್ನ ಎಲ್ಲ ಎಳ್ಕೊದ್ ತೋಟಕ್ಕೆ ಹೋನು ಫೋನ್ ಮಾಡ್ತೀ ಬರಿ ಅನ್ನುಹಾನ್ನಬೇಕಾಗಿತ್ತು ಐವತ್ತು ಫೋನು ಮಾಡಿ ಇಲ್ಲ ಏನು ಇಲ್ಲ
ಎನ್ನರ
ಹ್ಮ್ ಬಜ್ಜಿ ಮೆಣಸಿನಕಾಯಿ
ಇವಾಗ ನೋನದ
ಹ್ಮ್ ಹಾ
ಬೆಳಗ್ಗೆ ಆಗ್ಲಿ ಸಾಯಂಕ ಕಾಲ ಆಗ್ಲಿ ಉಣ್ಣದು ಎಸ್ಟೋತನಾಗ
ಫೋನ್ ಮಾಡ್ತೀನಿ ಬದ್ರೆ ತಿರ್ಗ ಫೋನು ಮಾಡಿಲ್ಲಾ ಏನೂ ಇಲ್ಲ ಹನ್್ ತರ ಅಲ್ಲ ಯ ಗೊತ್ತಿಲ್ಲ
ಬೆಡ್ಗ್ಲೆಲ್ಲ ಹಾಕ್ ಆತಿದೆ
ಅದು ಕ್ಯಾಪ್ಸಿಕಮ್ ಆಾಕಿತ್ತಲ್ ಪಫಸ್ ಅಗ್ ಗಿಡಗ್ಲಲ್ಲಕ್ಕಿತ್ತು ತಾಕ್ಕೆ ತರ ರಾಾದ ಬೆಡ್ ಕುನ ಕಿತ್ತಾರ್ಕ್ ಅವ್ರ ಇನ್ನದಕ್ಕೆ ಕಬೇಕು
ಹ್ಮ್ ಎಷ್ಟ ಸಾವಿರನಾರಾ
ನದು ಎಷ್ಟ ಗೊತ್ತಿಲ್ಲ ಮೂರ್ ಸಾವಿರ ಏನೋ ಅನ್ಕೊಂತೀನಿ
ಹ್ಮ್
ಹ್ಮ್
ಬರ ದೂರ್ ಕ
ಹ ಹ ಹ್ಮ ಇಪ್ಪತ್ ಮೂರನೇ ತಾರೀಕು ಮ ಎಕ್ಸಾಮ್ ಬರೋದಲ್ಲ
ನಳ ಇಪ್ಪತ್ ಮೂೂರ
ಇಪ್ಪತ್ ಮೂರನೇ ತಾರೀಕು ಅಕ ನಾಳೆಿಪ್ಪತ್ತು
ಅದೇ ಹ್ಮ ಅವೌಳ ಕೆಲ್ಸ ಕಕೂಲ್ ಕೊಟ್ಟ ಕೆವಳ ಕ
ಮಾಡಿದ್ಲು ಅಪ್ಪ ಅವಳು ಮಾಡಿದ್ಲ್ ನಿನ್ನೆ ನ ಸಾಯಂಕಾಲದ ನಾನ್ ಮಾಡಿದ ನಾನ್ ಅವ ನನ್ ಬೆಳಗ್ಗೆ ಮಾಡಿದನಿ ಫೋನ್ ಮಾಡ್ತೀನಿ ಅಂತ ಹೇಳಣ ಅಂತ ತೆಗ್ದಿಲ್ಲ ಫೋನ್ ಮನೆಗೆ ಕುಟ್ಟೋತಾಳಂತ ಕೆಲ್ಸಕ ಹೋತಾಟ ಅಂತೆ ಹಾ ಅವಳ್ದು ಇವಾಗ ಇಳ ಮಾಡ್ ಕಕಂದಿರ್ಬೋದೇನೋ ಸಾತ್ ಇದು
ಹೌದೇನಾ
ಹ್ಮ್ ಆ ಎಕ್ಕನ್ ಕೇಳು ಸ್ವಾತಿ ನಂಬರು ಹಾ
ಹ್ಮ ಹ ಹೇಳಳ್ ತಿಂಬ ಅದೇನ್ ಮಾಡೋಣಂತ ಆಳ್ಕೊಬ
ಹ ನೆನ್ನೆ ಆಶಾಗ್ ಮಾಡ್ದನೇ ಅದು ಅಕೌಂಟ್ ನಂಬರ್ ಎಲ್ಲಾ ಹಾಕಿದ್ ದ್ನಿ ತಿರ್ಗ್ ಅಮೆಕ್ ಅದ್ನಾನ್ನ ನೋಡ್ಬಿಟ್ಟು ನಂದ್ ನೋಡಿದ್ ಆಮ್ಯಕ್ ತಿರುಗಿ ಮಾಡಿದಿ ಮಾಡಂದೋಳ ಗೊತ್ತಿಲ್ಲ ಇಲ್ಲ ಪೋನಗೆ
ಹಾ
ಹಾ ಹ್ಮ್
ತಿರ್ಗಿ ಮಾಡೇನ್ಂತೀನಿ ಫೋನ್ ಮಾಡ ಕೇಳ್ಬಿಟ್ಟು ತಿರ್ಗಿ ಮಾಡು
ಹೇಳ್ಬೇಕಕ್ಕ
ಹ್ಮ್ ತಿರ್ಗ ಮಾಡ್ತೀನಿ ಅನ್ ತಿರ್ಗ ಮಾಡನ್ ಅನ್ನಸಕ್ ತಿರ್ಗ ಅವ್ಳು ಮಾಡಿದ್ಲ್ ತಿರ್ಗ ಒಂದ ಅವಳ ಫೋನ್ ಒಂದತಿ ಮಾಡಿದ್ಲು
ಹ್ಮ
ಮಾ ಮಾಮೂಲಿ ಕಾಲ್ ಮಾಡಿದ್ಲು ತಿರ್ಗ್ ಅವಳ್ ಇದ್ರಾಗ್ ಕ್ ಮಾಡಿದ್ಲು ಇದ್ರಗಿಂಕನೇ ತಿರ್ಗ್ ಅವ್ಳ ಕೂಡ ಮಾ ಫೋನ್ ಎತ್ತಂದ ಹೋಗು ಅಂತ ಹೇಳಿದನಿ ಅವಳ ನೋಡಣ ನ್ ಅಂದ್ಲು ಅದ್ ಏನ ಮಾಡುವಳೋ ಏನ
ಡಿಸ್ಟಬೆನ್ಸ್ ಎಲ್ಲಿ ಇತ್ತ ಎಲ್ಲ ಕೇಳ ಹ ಹಾ ರಾಥೋತ್ಲೇ ಮಾಡಿರ್ಬೇಕು.
ಹಾ
ಅಲ್ಲೆಲ್ಲಾ ಮಾತಾಡ್ತಾ ಇರ್ತಾರೆ
ಹ್ಮ
ವಸಂತಮ್ಮಂನು ಹೋಗಿದ್ಲಾತ್ ಇದಕ್ಕ ಅಂಬಿಕಾ ನೋಡಕ್ಕ . ಹಾ
ಹ್ಮ್ ಪ್ರತಾಪನ್ನು ವಸಂತಮ್ಮಂನು ಇಬ್ಬರು ಹೋಗಿದ್ರು
ಹ್ಮ್ ಕಂಪೆ ಹೇ
ಹು
ಹ ರಾತ್ರಿ ಫೋನ್ ಮಾಡಿದ್ರ
ಹಾ
ಹ್ಮ್ ಹೋಗಿದ್ರಿ ಅಂತ ಅಂದ್ಲು ಬರ್ರ ಅಂದ್ಲ
ಹಾ
ಅಯ್ಯೋ ಎಲ್ ಬರೋದ್ ಹೋಗ್ರಿ ನಾಳೆ ಅಲ್ಲ ನಾಳಿದ್ದ್ ತಿಂಗಳು ಊರಾಗೆಲ್ಲ ಊರ್ ತು ಬತ್ತೆ ತಿರನ್ನ
ಹ್ಮ
ಇನ್ನೆಲ್ಲ ಏನಕ್ ಬರೋದು ನಾ ಒಂದ್ ತಿಂಗಳಾಗ್ ಊರ್ಕೆ ಬರ್ತೀರೇನೋ ಧನ್ಯ
ಹಾ
ಕಲ್ ರೋಗಲ್ಲ ತಾ ಚಿಕ್ಕಗ ಕೇಳ್ದೆ ಎಲ್ಲಿಗ್ ಕೇಳಸ್ತದ್ ನೋಡು ಹ್ಮ್
ನಿಧಾನಕ್ ಮಾತಾಡ್
ಅಯ್ಯ ಅವ್ನ್ ಮಾತಾಡ್ತಾನ ನಿಮಣ್ಣ ನಿಮ್ಮಣ್ಣ ಏನ ಕಿತ್ತಾಡೆ ಮುಟ್ಟಿದ್ರಲ್ಲ
ನಾವು ಮಾತಾಡಲ್ಲ ನಾವು
ಇತ್ತಿನಿಂದ ಇವಾಗ ಅವ್ಳ ಜೊತೆ ಗಾಯ್ತು ಇವಾಗ ಇವ್ಳ್ ಜೊತೆಗ
ಮಾತಾಡಲ್ಲ
ಹ್ಮ್
ಮಿತರ್
ಹಾ ಕಡೆಕ್ ಹೋಗ್ ಬಂದು
ಹಾ ಹೋಗಿಲ್ಲ ನಾ ಕರ್ಕೊಂಡ್ ಹೋಗ್ಲಿಕ್ ಆಗ್ ಹಾ ಆದಾಗ ಹೋಗ್ಬೋದು ಲಂಬರ್ ಲಿಂಕ್ ಕೊಳ್ಬೇಕು
ನಿಮ್ ಅಪ್ಪನ್ ಕೇಳೊ.
ಹ್ಮ್ ಹ್ಮ್ ನಮ್ ಅಪ್ಪನ್ ನಮ್ ಅಪ್ಪನ್ ತಕ ಎಲ್ಲೈತೆ ಗೊತ್ ಕಿಲ್ಲಾ ಅವನ್ ಅಕೌಂಟ್ ಕಾಸ್. ದದಿ ಅ ಅಕೌಂಟ ಕಾಸ್ ಲೆದೀ ನಮ್ಮ ಅಪ್ಪನ್ ಗೊತ್ತಿಲ್ಲ ಅದಕ್ ಕರದನಾತೆ ನಾನು ಇಲ್ಲ ಅಂದ್ರೆ ಅದ ಯಾವಾಗ ಹೋಗ್ ಇರ್ತೈತಿ ಗೊತ್ತಿಲ್ದಿರಾ. ಅಲೋ ಹಲೋ ಹಲೋ